ಹಲೋ ಹ ಬ್ರೋ ಹೇಲಿ ಬ್ರೋ.
ಆಯತಾ ಊಟಬ್ರ.
ಊಟ ಆಯ್ತು ಬ್ರೋ ನಿಮ್ದು.
ಹ್ಮ ಆಯ್ತು ಬ್ರೋ.
ನಿಮ್ರ ಆರಾಮ್ರ.
ಹಾ ಅರಾಮ್ ಬ್ರೋ.
ಏನ್ ಬ್ರೋ ಹುಷಾರ ಇಲ್ಲಾ ಅಂತ ಬ್ರೋ.
ಹ ಹಗೆ ಅಷ್ಟು ಪೋಷರ್ ಇರ್ಲಿಲ್ಲ ಬೋಗಿದ್ದೆ.
ಯಾಕೆ ಬ್ರೋ ಏನಾಯ್ ಬ್ರೋ.
ಹಿಂಗೆ ಮಳೆ ಬೀಳ್ತಿತ್ತು. ಸಡನ್ ಆಗಿ ಬಿದ್ದೆ.
ಹ ಬ್ರೋ.
ಆಯ್ತ. ಹುಷಾರ್ಲಿಲ್ಲ ಅದಕ್ಕೆ ಒಬ್ಬ.
ಅಲ್ಲಾದ್ರರು ನೋಡ್ಕೊಂಡ ನೋಡ ಇಡ್ಬೇಕಲ್ದ್ರ ನೀವು.
ಏನು ಮಾಡ್ತೀರೊಬ್ರು ಅದು ಸಡನ್ನಾಗಿ ಬ ಬಿದ್ದೋದೆೇ ಜಾ ಜಾರಿ ಬಿದ್ದೋದೆೇ.
ಹ ಬ್ರೋ.
ಹಾ.
ಹಾಸ್ಪೆಟ್ಲಿಗೆ ಹೋದ್ರದು
ಹಾ ಹೋಗಿ ಎಲ್ಲ ತೋರ್ಸ್ಕೊ ಬಂದೆ
ನೀ ಏನ್ ಆರಾಮ್ ಆಗೀ ಜಾಸ್ತಿ ಏನನ್ ಆಗಿದೆಯಾ
ಏನಿಲ್ಲ ತಲೆಗೆ ಏದ ಬಿತ್ತುೆ ಬೆನ್ನಿಗೆ ಬೆಣ್ಮೂಳೆಗೆ ಎಲ್ಲ ಸ್ವಲ್ಪ ಏಡ್ಾಯ್ತು
ಹ್ರಾ
ಕೈಯ ಎಲ್ಲ ಸ್ವಲ್ಪ ಗಾಯ ಆಗಿತ್ತು
ಮುಂಗ
ಎಲ್ಲ ಸ್ಕ್ಯಾನ್ ಮಾಡಿಸಿ
ಬ್ರೋ ಹುಷಾರಾಗಿದ್ದೀರಾ ಬ್ರೋ ಈಗ
ಹಾ ಈಗ ಆರಾಮಾಗಿದ್ದೀನಿ
ಅಲ್ಲಬ್ರು ಸ್ವಲ್ಪ ತೋರ್ಸಗಳಿಬರು ತಲೆ ತಲೆ ಹೇಗ್ ಬಿತ್ತು ಅಂದ್ರೆ ಒಳಗಡೆ ಪ್ರಾರಂಭ ಆಗ್ರ ಕಷ್ಟಬ್ರು ಎಮರು ಹಲೋ
ಕಲ್ಿಸ್ತಿಲ್ವಾ
ಅದೇ ಬ್ರೋ ಸ್ವಲ್ಪ ತೋರ್ಸ್ಕೊಳ್ಳಿ ಬ್ರೋ ನೀಟಾಗೆ
ಅದೇ ಎಲ್ಲ ಸ್ಕ್ಯಾನ್ ಮಾಡ ತೋರ್ಸ್ದೆ ಎಲ್ಲ ಸರಿ
ಪ್ರಾಬ್ಲಮ್ ಆಗುತ್ತೆ ಬ್ರ ಮುಂದ್ಗಡೆ ಮತ್ತೆ ಏನಾದ್ರು
ತೋರಿಸಿದೆ ಎಲ್ಲ ಸ್ಕ್ಯಾನ್ ಮಾಡಿಸಿದೆ ಏನಿಲ್ಲ ಅಂತ ಪ್ರಾಬ್ಲಮ್ ಅಂತ ಕಲಿದ್ರೆ ಇನೊ್ ಸರಿ ಬಂದ ಚೆಕಪ್ ಮಾಡ್ಸ್ರಿ ಅಂತಂದ್ರು
ಹಮ್ರಾ
ಸರಾ ತಿರ್ಗ ಹೋಗ್ತ ಚೆಕಪ್ ಮಾಡಿಸ್ಬೇಕು
ನೋಡಿಬ್ರ ತೋರ್ಸ್ಕಳಬ್ರ ಗಾಯಗಿ ಆಗಿದೇಬ್ರ
ಗಾಯಕ ಈ ಗಾಾ ಬೆನ್ನು ತಲ್ಲೇ ಸಲ್ ನೈಟಾಗ ಗಾಯ ಆಗಿದೆ
ಹುಷಾರಾಗಿರ್ಬೇಕಲ್್ರ ನೀವು
ಏನು ಮಾಡಳ ಕಲ್ಲ ಬರ ೀಮ ಸೆಲ್ಲಾ
ಮನ್ನೆ ್ರ ಹಮರ
ಮೆ ನಿ ಫ್ರೆಂಡು ಏನಳ್ಸಿದ ಹೇಳಿ
ಅದೇ ಬ್ರ ಮನೆ ನಮ್ಮ ಫ್ರೆಂಡ್ ಒಬ್ನಿಂಗ ಹಿಂಗೆ ಆಗಿತ್ತು ಬ್ರೋ
ಏನಾಯ್ತು ಅವನ್ಗೆ ಏನು
ಅದೇ ಬ್ರ ಅವ್ನ ಹಿಂಗಗೆ ಈಗ ಮರದಿಂದ ಬಿದ್ದು ತಲೆಗ ತಲೆಗೇಟ್ ಬಿದ್ದು
ಹಾ ಹಾ
ಅವಂದ್ ವಿಚಿತ್ರ ವಿಚಿತ್ರ ಆಗ ಹೋಗ್ಬಿಡ್ತವರು ಅದಕ್ಕೆಬ್ರ ನಮ್ಗ್ ಅವವಾಗಿಂದ ತಲೆ ತಲೆಗೆೇಟ್ಬಿದ್ರೆ ಬಾಳ ಭಯ ಬ್ರ ತಲೆಗೆ ಎಏಟ್ಬಿದ್ರೆ ತೋರ್ಸ್ಕಳಿವ್ರ ಹುಷಾರಾಗಿ
ಏನು ಏನಾಯ್ತು ಅವನ್ಗೆ
ತೇಮ್ರ
ಅವಲ್ಲಾ ಅವನ್ಗ ಏನಾಯ್ತು ಅಂತ ಈ ಮನಕ್ಕೆ ಏನ್ ಕ ಏನ್ ಕತ್ತಿದ್ದ
ಅದೇಬ್್ರರು ಹಿಂಗೆ ಹುಡುಗರುಾಟ ಕಾಮಿಡಿ ಮಾಡ್ಕೊಂಡು ಮರದಲ್ಲಿ ಹತ್ಕೊಂಡು ಬಿದ್ದು
ಹಾ ಹಾ ಹಾ
ಪ್ಪಿದ್ದು ಮತ್ತೆ ತಲೆ ಒಳಗೆಲ್ಲ ಇೇನು ಇದಾಗಿ
ಹಾ ಹಾ
ಹ ಏನೇನುೋ ಆಿ ವಿಚಿತ್ರ ಆಗ್ಬಿಟ್ಟಿತ್ಬ್ರು ಹೌದು ಇನ್ನಯ್ತು ಇದಾಗಿಲ್ಲ ಪಪಾಣಿಗೆ ಹಂಗಿಬ್ರು ಸ್ವಲ್ಪ ತಲೆ ಮ ಲ್ಲಿ ಹುಾರಾಗಿರಿ ಇಬ್ರು ಸ್ವಲ್ಪ ನೀಟ್ ಆಗ ತೋರ್ಸ್ಕೊಳ್ಳಿ ಹಾಸ್ಪಿಟ್ಲ್ ಎಲ್ಲ ಹೋಗಿ
ಹ್ಮ್
ಮತ್ತೆ ಅದು ನಮ್ಗೆ ಮ್ಯಾದನು ಆಗಿರಲ್ಲ ಒಳಗಡೆನ ಪ್ರಾಬ್ಲಮ್ ಆಗಿರುತ್ತೆ ಮತ್ತೆ ಮುಂದ್ಗಡೆ ಗೊತ್ತಾಗುತ್ತೆ ಅವಾಗ ನಾವು ಫೇಸ್ ಮಾಡಂಗಿರಲ್ಲ ಅದು ಪ್ರಾಬ್ಲಮ್ನ
ಇಲ್ಲ ಎಲ್ಲ ಹಂಗೇನಿಲ್ಲ ಎಲ್ಲ ಚೆಕಪ್ ಮಾಡಿಸ್ದ ಎಲ್ಲ ಆಗಿದೆ ಏನಿಲ್ಲ ಅಂತ ಪ್ರಾಬ್ಲಮ್ನುಂದ್ಸರಿ ಬಂದಿ ಬೇಕಾದ್ರ ಚೆನ್ನಾಗಿ ಮಾಡಸ್ರಿ ಅಂತಂದ್ರು
ಹಮ್ರಾ
ಸರಿ ಆಯ್ತು ಅಂತೇಳಿ ಸುಮ್ಮ ಅದೇ
ಸ್ವಲ್ಪ ತ ವರ್ಸ್ ಕಳಿಬ್ರ ಹುಷಾರಾಗಿಿರಿ ಮದೇಬ್ರ ಊರ್ ಕಡೆ ಯಾವಬ್ರ ಅದು
ಇಲ್ಲ ಬರ್ಬೇಕು ಬರ್ತೇಿ ನಿಮ್ಗೇನು ಹುಷಾರ ಇಲ್ಲಾ ಅಂತ ಹೇಳ್ತಿದ್ರ
ನಮಗ ಜ್ರ ಬ ಅಷ್ಟರು ನಮ್ಗೆ ಜ ಆ ಇರ್ಲಿಲ್ಲ ಜ್ವರ ಇತ್ತು ಸ್ವಲ್ಪ ಮೊನೆೆ
ಹಾ ಹಾ ಹಾ
ಜ್ವರ ಬಂದಿತ್ತು ನಾವ ಒಂದ್ ಎರಡು ಸಲ ಇಂಜೆಕ್ಷನ್ ಹಾಕ್ಸುದ್ ಬಿಡ್ಲಿಲ್ಲ
ಹಾ
ಬ್ಲಡ್ ಚೆಕಪ್ ಮಾಡ್ಸಿದೇವರು
ಏನು ಏನ್ ಏನಂತಂದ್ರು ಡಾಕ್ಟ್ರ
ಅದೇ ಬರ ಬ್ಲಡ್ ಚೆಕಅಪ್ ಮಾಡತ ಅದು ಹೆಂಗನ ಆಯ್ತು ಅಂತ
ಹಾ
ಮತ್ತೆ ಮೇಲ್ ಆಯ್ತವ್ರ ಜ್ವರ ನಮ್ಗೆ ಒಂದು ನಾಕ್ ದ್ಸ ದಿಸ ಇತ್ತು ಮತ್ತೆ ಮೇಲ್ ಆಯ್ತವ್ರ ಈಗ ಆರಾಮಾಗಿದ್ದೀನಿ ನಿಮ್ರ
ಹಾ ಹಾ
ನೀವು ಹುಷಾರ ತೋರಿಸ್ಕೊಳ್ಳಿ ನೀಟ್ಟಾಗಿಗಿ ಮತ್ತೆ ಬಿದ್ದೀನಿ ಬೇರೆ ಅಂತ ಹೇಳ್ತಿದ್ದೀರಾ
ಹಾ ಇಲ್ಲ ಇಲ್ಲ ಹಂಗೆ ತೋರ್ಸ್ಕತೀನಿ
ಹ್ಮ್
ಮತ್ತೆ ಏನ್ ಸಮಸ್ಯೆ
ಕ ಸಪ ಹಲೋ ಕೆಲ್ಸ ಕೆಲ್ಸಬ್ರ ಏನ್ ಕೆಲ್ಸ ಬ್ರ
ಇ ಇದು ಪಿ ಸಿ ಬಿ ಆಪ್ರೇಟರ್
ಹ ಬ್ರೋ
ಪೆ ಸಿ ಬಿ ಆಪರೇಟರ್ ಆಗ್ ಮಾಡ್ತಾ ಇದೀನಿ.
ಮಾಡಿ ಮಾಡಿ ಬ್ರೋ
ನೀವು?
ನಾವ ಇದೇ ಬ್ರೋ ಇಂದಿಂದಲ್ಲ ನಮ್ದೇನು ಇಲ್ಲೇ ಮನೇಲಿ ನಮ್ದು ಟ್ರ್ಯಾಕ್ಟರ್ ಇದಿಯಲ್ಲ ಬ್ರೋ
ಹಾ
ಅದೇ ಬ್ರೋ ವಲ್ಲ ಹೊಲ ಹೊಡೆಯೋದೆಲ್ಲ ಇರುತ್ತಲ್ಲ.
ಹಾ ಹಾ ಹಾ
ಕೆಲ್ಸ ಗಿಲ್ಸ ಮಾಡದು. ಮತ್ತೆ ಅದೇ ಹೊಲ್ದದಲ್ಲಿ ಹೋಗೋದು ಕೆಲ್ಸ ಮಾಡೋದು ಇನ್ನೇನ್ ಬ್ರೋ ಇದೆ ನಮ್ದು ಹೊಲ ಕೆಲ್ಸ. ನಮ್ದ್ ಇನ್ನೇನಿರತ್ತೆ ಬ್ರೋ ನೀವ್ ಊರ್ ಕಡೆ ಬನ್ನಿ ಬ್ರೋ ಬರ್ಲೇ ಇಲ್ಲ.
ಇಲ್ಲ ಬರ್ತೀನಿ ಬರ್ತೀನಿ ಬಂದಾಗ ಸಿಕ್ತೀನಿ.
ಹ್ಮ್ ಅವಾಗ ಯಾವಾಗೋ ನೋಡಿದ್ದು ಏನ್ ಬ್ರೋ ಆಯ್ತು ಬ್ರೋ ನಿಮ್ದು?
ಯಾವಾಗ ತಗೊಂಡೆ ಟ್ಯಾಕ್ಟರು.
ಟ್ಯಾಕ್ಟ್ರು ಸ್ವಲ್ಪ ದಿವಸ ಆಯ್ತ್ ಬ್ರೋ ಆಲ್ರ್ ಆಗ್ಲೇ ಒಂದು ಆರು ತಿಂಗಳು ಆಯ್ತಾ ಬಂತು. ಈ ಎಮ್ ಐ ಬ್ರೋ ಇನ್ನ ಕಟ್ ಟಿಲ್ಲ.
ಅಲ್ಲ ಟೋಟಲ್ ಎಷ್ಟ ಆಯ್ತು ಏನು?
ಟೋಟಲ್ಲು ಒಂದು ಹನ್ನೆರಡು ಆಯ್ತು ಬ್ರೋ.
ನಿನ್ ಈ ಎಂ ಐ ಎಲ್ಲ ಸೇರಿ.
ಹ ಬ್ರೋ.
ಹ ಏನ್ ನಿಮ್ಮೂರತ್ರನೆ ತಗೊಂಡಿದ್ದ.
ಹ ಬ್ರೋ ನಮ್ ಈ ಗೂ ಪರಿಚಯ ಇರರತ್ರ. ತಂಡಿದ್ದು ನಾನ್ ನಿಮಗ್ ಗೊತ್ತಿದ್ದೇ ಅಂತ ಅನ್ ಕಂಡಿದ್ ಬ್ರೋ ನಿಮ್ಗೆ ಗೊತ್ತಿಲ್ವಾ?
ಇಲ್ಲ ಗೊತ್ತಿರ್ಲಿಲ್ಲ ಅದಕ್ಕೆ ಕೇಳಿದೆ.
ಹಾ ಹಾ ಬನ್ನಿ ಬ್ರೋ ಬೇಗ ನೋಡಂಗಾಗಿದೆ ಏನ್ ಬ್ರೋ ಹಲೋ
ಹಾ ಕೇಳ್ಸ್ತಿದೆ ಹೇಳಿ.
ನೋಡಂಗಾಗಿದೆ ಬನ್ನಿ ಬ್ರೋ ಎಲ್ಲಾರ್ ಟ್ರಿಪ್ ಗ್ರಿಪ್ ಹೋಗಣ.
ಲೇ ಯಾವ್ ಕಡೆ ಹೋಗಣ ಇನ್ನು,
ಇದೇ ಬ್ರೋ ನಾವ್ ಫ್ರೆಂಡ್ಸ್ ಎಲ್ಲ ಹೋಗೋಣ ಅನ್ಕೊಂಡಿವ್ ಊರಲ್ಲಿ ನೀವ್ ಒಬ್ರೆ ಮಿಸ್ಸಿಂಗ್ ನೀವ್ ಬಂದ್ರೆ ಹೋಗೋದೆ ಕೆಲ್ಸ.
ಹಾ ಬರ್ ಬರ್ತೀನಿ ಅದೆ ಫ್ರೀ ಮು ಮಾಡ್ಕೊಂಡು ವೀಕೆಂಡ್ ಅಲ್ ನೋಡ್ ತಿನಿ ವೀಕೆಂಡ್ ಅಲ್ ಟ್ರೈ ಮಾಡ್
ಇಲ್ಲನ್ ಟ್ರೆಕ್ಕಿಂಗ್ ಹೋಗಣ ಅಂತ ಬ್ರೋ.
ನಡರಿ ಯೋಗಲ್ಲ ಅದಕ್ಕೆನು
ನೀವ ಹೇಳಿದ್ರೋ ನೀವು ಯಾವ್ ಸೈಡ್ೋದ್ರೆನ್ನಾಗಿರುತ್ತೆ ಇಲ್ಲೋದ್ರ ಚೆನ್ನಾಗಿರುತ್ತೆ
ಏನೆಲ್ಲಾ ಇದೆ ಈ ಮನಾಡ್ ಮನಾಡ್ ಸ ಇದು
ಹೌದ
ಮಳೆ ಈಗ ಮಳೆಸಿದಲ್ವಾ ಆ ಕಡೆ ಒಂದ ಚಂದ
ಹೌ್ರ ಬ್ರ ಒಳ್ಳೆ ಬೆಟ್ಟ ಕೂಡ ಒಳ್ಳೆ ನೇಚರ್ ಇರೋ ಕಡೆ ಹೋಗ್ಬೇಕು ಬ್ರ ಫ್ರೆಂಡಸ್ ಎಲ್ಲ ಹೋಗಿ ಚೆನ್ನಾಗಿರುತ್ತೆ್ರ ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ
ಅದೇ ಅದೇ ಅದಕ್ಕೆ ಆ ಕಡೆ ಎಲ್ಲಾ ಚೆನ್ನಾಗಿರ್ತ್ತಲ್ಲವಾ ಆ ಕಡೆ ಅವ ನೋಡಿ ಹೋಗಯ ಟ್ರೆಕ್ಕಿಂಗು
ಇಲ್ಲಬ್್ರರು ಎಲ್ಲ ಒಂದು ಹೋಗಿಲ್ಲ್ರ ಇ ಫಸ್ಟ್ ಟೈಮ್ರ
ಬನ್ನಿ ಇವಾಗಾನ ಟ್ರೆಕ್ಕಿಂಗು ಪಾಯಿಂಟ ಸನ್ಸೆಟ್ಟ ಸನ್ರೈಸ್ ಹಾ ಹೋಗಿದ್ದೀನಿ ಹೋಗಿದ್ದೀನಿ
ಹದ್ ನೋಡಿಬ್ರು ಬನ್ನಿ ಹೋಗಣ ಒಂದ್ಸಲ ಎಲ್ಲಾ ಜೊತೆ
ಬನ್ನಿ ಕಾರ್ ಮಾಡ್ಕೊಂಡು ಇಲ್ಲ ಎಷ್ಟು ಜನತ ನೋಡ್ಕೊಂಡು ಏನ್ರು ಮಾಡಕೊಂಡಲ್ಲ
ಅದಿಕ್ಕೆ
ಹಾ
ಫ್ರೆಂಡ್ಸ್ ಎಲ್ಲಾ ಹೊಳಸಿದೀವಿಂಬರು ನಿಮೊಂದ್ ಮಾತ ಕೇಳೋಣ ಅಂತ ಕೇಳ್ದಬ್ರು
ಅಲಾ ನ ಬರ್ತಾರೆ ಏನು ಅಂತ
ಬ್ರೋ ಒಂದ್ ಆರು ಜನ ಹೋಗೋಣ ಬ್ರೋ ಎಮರು ಹಲೋ
ಹೇಳಿ ಹೇಳಿ
ಅದೇ ಬ್ರ ಒಂದ್ ಆರು ಜನ ಹೋಗೋಣಂತ
ಹಾ ಹ
ಹಾ
ಹೋಗೋಣ ಹೇಳಿ ಹೋಗಣ ಅದಕ್ಕೇನಂತೆ
ನಿಮ್ ಫ್ರೆಂಡ್ಸ್ ಬರ್ತಾರ ಯಾರಾದ್ರು
ಹಾ ನೋಡಣ ನೋಡ್ ಕೇಳ್ತೀನಿ ಕೇಳಳ್ ನೋಡ್ತೀನಿ ನಾಳೆ
ಹಮ್ರಾ
ಕೇಳಿ ನೋಡಿ ಯಾವ್ದಕ್ಕೂ ಹೇಳ್ತೀನಿ ಹೋಗಣ ಒಟ್ಟಲ್ಲಿ ಹೋಗೋಣ ಹೇಳ್ಗಣ
ಅರಿಬ್ರ ಹಾಗನಾ ಸ್ವಬಾ ಆಯ್ತು ಎಲ್ತ್ ಹುಷಾರ ನೋಡ್ಕಳಿ
ಹಾ ನೀವು ಹುಷಾರು ನಿಮ ನಿಮ್ದು ಏನಾದ್ರ ಹುಷಾರಿಲ್ಲಾತಲ್ಲರ
ಅಲ್ಲಾ ಮತ್ತೆ ತೃಪ್ ಹೋಗ್ಬೇಕಂದ್ರೆ ನೀವ ಇರ್ಬೇಕು ಹ ನೋಡ್ ಕಳಿ ಸ್ವಲ್ಪ ಹಾಸ್ಪಿಟ್ಲ್ ಪರ್ಲಿ ತೋರಿಸಸ್ಕೋಡೆ ತಲೆ ಪಸ್ು ತಲೆ ಸ್ಕ್ಯಾನ್ಗನ್ನೆಲ್ಲ ಮಾಡ್ಿಸಿಿ
ಹ ಮತ್ತೆ ಸಮಾಚಾರ ಮನೆ ಕಡೆ ಎಲ್ಲ ಏನಲ್ಲ ಮನೆ ಕಡೆಲ್ಲ ಚೆನ್ನಿದಾರ
ಹ್ಮ ಚೆನ್ನಾಗಿದ್ದಾರೆ ನಿಮ್ಮ್ ಮನೆ ಕಡೆ ಹಾ
ಎಲ್ಲ ಚೆಲ ಇದ್ರಪ್ಪಾ
ಹ್ಮ ಏನ್ ಕೆಲ್ಸ ಮಾಡ್ತಾರ ಅವ್ರ ಮನೇಲಿ
ಏಲ್ಲ ಮನೇಲೆ ಇರ್ತದೆ ಅವರು ಮನೆ ಹತ್ರ ನೋಡದ್ರೆ ಸಾಕಾಗಿದೆ ನಾನು ಕೆಲ್ಸಕ್ಕೆ ಹೋಗುದ್ರಿದು ಅದಲಳ್ಳಸ ಮಕ್ಕಳ ನೋಳ ಮಕ್ಕಳ ನೋಿದ್ರೆ ಮಕ್ಕಳ
ಎಮ್ರ
ಮಕ್ಕಳು ಸ್ಕೂಲ್ಗೋಗಿ ಬರೋದು
ಹಾ
ಅವ್ ನಡ್ಕತಾರೆ ಅವ್ರ ಮನೆ ಮನ ಅವ್ರು ಮಕ್ಕಳ ನಡ್ಕತಾರೆ
ಅದೇ ಅದೇ ಬ್ರೋ
ಹ್ಮ ಮತ್ತ ಸಮಾಚಾರ ಎಲ್ಲ ಹೇಳಿ ಈಗ ಹಸ ಅದೇ ನ ಕೆಲ್ಸ ಇದ್ದಾರಾ
ಸರಿ ಬ್ರ ಇನ್ನ ಏನ್ ಹೇಳದು ಅದೇ ಬ್ರ ಹೋಗಣ ಒಂದಲ ಒಂದ್ ಡೇಟ್ ಫಿಕ್ಸ್ ಮಾಡ್ತವ ಬರು ಹಡುಗ ಎಲ್ಲ ರೆಡಿ ದೇಬ್ರು ನೀವು ಬಂದ್ಬಿಟ್ರೆ ಹೋಗೋದೇ ಕೆಲ್ಸ
ಹಾ ಇನ್ ಹೇಳ್ತೀನಿ ಹೇಳ್ತೀನಿ
ಗಾಡಿ ಬುಕ್ಕಿಂಗ್ ಮಾಡೋನಬ್ರು
ಹಾ ಅದೇ ನ ನಾನೇ ಹೇಳ್ತೀನಿ ನನ್ನ ಹತ್ರನ ಇದ್ದೆ ಒಂದ ಕಾರು
ಹಮ್ರ
ನಾನ್ ಹೇಳ್ತೀನಿ ಬನ್ನಿ ಮಂಗ ಮಂಗಣ ವಂಗಣ ಮಾಡ್ಲಾ ಅವ ನಾಳೆ ನ ಅ ಯಾವದಕ್ಕೋ
ಸರಿ ಬ್ರಾ ನೀವೆಲ್ಲಾ ಫಿಕ್ಸ್ ಮಾಡ್ ತೊಂಡ್ ಹೇಳಿದ್ರ ನಮಗೆ
ಹಾ ಸರಿ ಓಕೆ ಹ ಓಕೆ ಬಾಯ್ ಬ್ ಹ